ಹರಮ್.
ಆರಾಮಾದಿನಿ ನೀನು.
ಹಾ ಹಾ ಊಟ.
ಊಟ ಆಯ್ತು.
ಏನ್ ಮಾಡತಿ ನಂದು ಆಯ್ತು.
ಚಾ.
ಚಾ.. ನಂದುು ಚಾ ಕುಡಿದು ಬಂದ್ವಿ.
ಏನ್ ಊಟಾ ಮಾಡಿದ್ದಿ.
ಹ್ಮ್.
ಹ್ಮ್ ನೀವು.
ನಾವು ರೊಟ್ಟಿ ಪಲ್ಯ ಅನ್ನ ಸಾರ.
ಹ್ಮ್ ಹ್ಮ್
ಊರಿಗೆ ಹೋಗಿದ್ದ.
ಹ್ಮ್ ಎಲ್ಲಿಗೆ.
ಊರಿಗೆ ಹೋಗಿದ್ದಿ.
ಊರಿಗೆ ಹೋಗಿಲ್ಲ ಹೋಗ್ಬೇಕು.
ಯಾವಾಗ.
ಇನ್ನ ಎರಡು ದಿನ ಬಿಟ್ಟು ಹೋಗ್ಬೇಕು.
ಹ್ಮ್
ಮತ್ತೆ ನಿನ್ ಆರಾಮದಿ.
ಹ್ಮ್ ಆರಾಮಾದಿನಿ ನೀನು.
ಹ್ಮ್ ಆರಾಮದಿ.
ಈ ಕಾಲೇಜ್.
ಕಾಲೇಜು ಇನ್ನ ಚಲೋಹಾಗಿಲ್ಲ ಚಲೋದ್ಮೇಲೆ ಹೋಗಬೇಕು. ಹ್ಮ್
ಯಾವಾಗ ಅಂತ ಹೇಳ್ಯಲ್ಲ ಕಾಲೇಜ್ ಇದು ಚಲೋವಾಗದು.
ಆಗಸ್ಟ್ ಅಂತ ಹೇಳಾರ. ಆಗಸ್ಟ್ ಅಂದ್ರೆ ಆಗಸ್ಟ್ಗೆ ಚಲೋಹಗಲ್ಲ ಇನ್ನುೂ ಒಂದ್ ತಿಂಗಳ ಮುಂದಕ್ಕೆ ಹೋಗ್ಬೋದು
ಹ್ಮ್ ಒಂದ್ ತಿಂಗಳು ಮುಂದು ಹ್ಮ್.
ಹ್ಮ್ ಕಾಲೇಜ್ ಸ್ಟಾರ್ಟ್ ಆಗತ್ಲಿಗೆ ಬುಕ್ಸ್ ತಕೊಬೇಕು ನೋಟ್ಸ್ ತೊಕೊಬೇಕು.
ಪೀಜೂ
ಹ ಅಲ್ಲಿ ಎಪ್ಪತ್ತೈದ್ ಅಂತ ಹೇಳ್ಯಾರ ಎಪ್ಪತ್ತೈದ್ ಸಾವಿರ ಅಂತ ಹೇಳಾರ.
ಎಪ್ಪತ್ತ್
ನೋಡ್ಬೇಕು ಕೇಳಿ ಕಮ್ಮಿ ಮಾಡಸ್ಬೇಕು.
ಹ್ಮ್ ಮಾಡಿಸ್ ಮಾಡಸಿ
ಹ್ಮ ಅಲ್ಲಿ ನಿಮ್ದ್ ಏನಾದ್ರೂ ತಲೆ ಇದ್ದೀಯಾ.
ಹೋಗ್ಬೇಕ್
ಹ್ಮ್
ಹ್ಮ್ ಇನ್ನು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿಲ್ಲ ಕೌನ್ಸಿಲಿಂಗ್ ಸ್ಟಾರ್ಟ್ ಆದ್ಮೇಲೆ ಹೋಗ್ಬೇಕು.
ಹ್ಮ ನಮ್ ತಮ್ಮ ಹೇಳಿದ್ನಲ್ಲ ಊರಿಗೆ ಹೋಗಿದ್ ಅಂತ‌ ಹೇಳಿ.
ಹ್ಮ್
ಇನ್ನ ಇವತ್ತು ಬರ್ತೀನ ಅಂತ ಹೇಳಿದೆ ಇವತ್ ಬಂದಿಲ್ಲ ಮತ್ ನಾಳೆ ಬರ್ತಾನಂತ
ಹ್ಮ ಟ್ರಿಪ್ಪ್ ಅಲ್ಲ
ಹಾ ಅದೇ ಪ್ರವಾಸಕ್ಕೆ ಹೋಗಿದ್
ಹ ಆತ
ಹ್ಮ್ ಎರಡ್ ದಿನದಾಗ ಎಷ್ಟಕ್ಕೊಂದು ಊರು ಆಡ್ಯಾರ್ ಗೊತ್ತ.
ಯಾವೇವ್ ಊರು
ಪುಲ್ ಸ್ಟಾರ್ಟಿಂಗ್ ಈ ಕಡಿಂದ ಚಿಕ್ಕಮಂಗಳೂರು ಹೊಗ್ಯಾರಾ
ಹ್ಮ್
ಸಕಲೇಶಪುರ ಹೋಗ್ಯಾರ.
ಮತ್ತೆ
ಮತ್ತೆ ನಿನ್ನೆ ಧರ್ಮಸ್ಥಳಕ್ಕೆ ಹೋಗ್ಯಾರ ಇವತ್ ಧರ್ಮಸ್ಥಳಕ್ ಹೋಗ್ಯಾರ.
ಹ್ಮ್
ಇನ್ನ ನಾಳೆ ಯಾಣ ಕೇಳಸ್ತೂ ಶಿವಮೊಗ್ಗ ಯಾಣದಾಗ ಗುಹೆ ಎಲ್ಲ ಅದಾವಲ್ಲ.
ಅಂತ ಹೋಗತನಾ
ಕಂತ ಆಫೀಸ್ಸೂ ಸೇರಸಿ ಶಿವಮೊಗ್ಗ ಕಡೆ ಸಿರಸೀ ಅಲ್ಲಿ ಹೋಗರಂತ ಅಲ್ಲಿಗ್ ಹೋಗಿ ನಮ್ ತಮ್ಮ ಊರಿಗ್ ಬಾ ಅಂತ ಹೇಳಕತ್ತಿನಿ ಬರಾವವಲ್ಲ ಬರಲ್ವ ಅಂತ
ಬರಲ್ಲ ಅಂತ ನೀ ಮತ್ ಊರಿಗ
ಬರಲ್ಲಂತೆ ಸುಮ್ಮನೆ ಕೇಳಕತ್ತಾನ
ಹಂಗೆ ಆ ಕಡೆಯಿಂದ‌ ಹೋಗತ್ತಾನೆ ಅಂತೇನ್ ಹುಡುಗಿ ಅವರು ಇದಕ್ಕ.
ಹ್ಮ್ ಅೌದಾ
ಇದು ಇನ್ನ ವನ್ಯವಾಸ ಅಲ್ಲ
ಹ್ಮ್ ಮೂಯಿಕ್ಕಿ ಒಂದನೇ ವರ್ಷ
ಹ್ಮ್
ಹ್ಮ
ಅನುಷಾ ಬರ್ತಳೆನ್ ಊರಿಗೆ ಇನೊಂದ್
ಇವಾಗ ಬರಲ್ಲ ಮೊಹರಾಮ್ಗೆ ಬರ್ತಳಂತೆ.
ಯಾರ್ದ ಮತ್ ಮದ್ವಿಯತಲ್ಲ ಅವಾಗ ಬರಲ್ಲಾನ
ಮದ್ವಿ ಬರಲ್ಲ ಅವರನ್ನೇಗ್ ಬರ್ತದಂತ ಅಲ್ಲ ಮನೆಯವಿಗೆ ಹೋಗಣಂತ ಹೇಳಾಕತ್ತಾನ
ಮನೆ ದೇವರ ಯಾವಾಗ
ಅದ ಮೊಹರಂ ರಜಾ ಇರ್ತವಲ್ಲ ಅವಾಗ
ಮೊಹರಂ ಯಾವಾಗ ಐತಿ
ನೆಕ್ಸ್ಟವಾರ ಇರ್ಬೇಕ
ಹ್ಮ್ ಹ್ಮ್ ಮದ್ವಿಕಿನ ಮುಂಚೆ ಐತನ
ಹ್ಮ್
ಹ್ಮ್
ಮದ್ವಿ ಕಿ ಇಲ್ಲಾ ಮದುವೆ ಆದ್ಮೇಲೆ ಮದ್ವಿಕಿನ ಮುಂಚೆನ ಇತ್ತು
ಹ್ಮ್ ಬಂದ್ರ ರಜೆ ಬೇಕು ಸರಿಗೆ
ಹ್ಮ್ ಬೇಕ್ ರಜಾಅನ್ನಕಾ ಏನ್ ಖಾಲಿನ ಇರ್ತ
ಹೌದನ ಇನ್ನು ಕಾಲೇಜ್ ಸ್ಟಾರ್ಟ್ ಆಗಿಲ್ಲಿಲ್ಲ ಕಾಲಿನ ಮತ್ತ ಹ್ಮ್
ಹ್ಮ ಅವರು ಕಾಲೇಜಿಗೆ ಹೊಕ್ಕರಲ್ಲ
ಹ್ಮ್
ಅವ್ರಿಗೆ ರಜಾ ಯಾವಾಗ್ ಸಿಗತ್ತ ಅವಾಗ್ ನಾ ಹೋಗ್ಬೇಕು
ಹ್ಮ್
ಮತ್ತೆ ನೀನ ಎಲ್ಲ ಹೋಗ್ಬೇಕಂತಿದ್ದಲ್ಲ ಯಾವಾಗ ಹೋಗದು
ಹೋಗಬೇಕ್ ಈಗ ಇಪ್ಪತ್ತನೇ ತಾರೀಕಿಗೆ
ಎಲ್ಲಾ ರೆಡಿ ಮಾಡ್ಕೊಂಡಿಯಾ ಬ್ಯಾಗ್
ಇನ್ನ ಇಲ್ಲ ಇನ್ನ ಟೂ ಡೇಸ ಐತನ
ಇಕ್ಕಡೆದ
ಹ್ಮ್
ಯಾರ್ಯಾರ್ ಹೊಕ್ಕಿರಿ ನೀವು
ನಾನುನಮ್ಮ ಅಕ್ಕಾ ನಮ್ಮ ದೊಡಮ್ಮ ಡಬ್ಲಿ ಗೊಂಬೆ
ಹ್ಮ್
ಎಲ್ಲ
ಹೌದಾ ಅಷ್ಟೊಂದ ಜನ ಹೋಗತೀರಾ
ಹ್ಮ್ ಇನ್ನ ಒಂದ ಕಾರ ಒಳಗ ನಮ್ಮ ಮಮ್ಮಿ
ಹ್ಮ
ನಮ್ಮ ಚಿಕ್ಕಮ್ಮ ನಮ್ಮ ಚಿ ಚಿಕ್ಕಮ್ಮನ ಮಕ್ಕಳು ನಮ್ಮ ಮಾಮರು
ಹ್ಮ
ನಮ್ಮ ಅಣ್ಣ ನಮ್ಮ ಅಜ್ಜಿ ಬರ್ತಾರ
ಹ್ಮ್ ಹ್ಮ್ ಜೋರ ಇದೆ ಹಂಗಾರ ಫಂಕ್ಷನ್
ಹ್ಮ್ ಐತೆ ಐತೆ ಹಂಗೆ
ಮತ್ತ
ಮತ್ತ ನೀವು ಅದೆಲ್ಲಿ ಒಂಟಿ ನೋಡ ಇದ ಕಾರ್ಯಕ್ರಮಕ್ಕ ಅಲ್ಲಿಗೆ ನಮ್ಮ ತಮ್ಮ ಹೋಗೇನ ಇನ್ನೊಬ್ಬ ತಮ್ಮ ಧರ್ಮಸ್ಥಳದಾಗ ಇರ್ತಾನಲ್ಲ ಆತ
ಹ್ಮ್ ಹ್ಮ್
ಆತ್ತಿನಾ ಮೊನ್ನೆ ಹೋಗ್ಯನಾ ಇನ್ನ ಒಂದ್ ವಾರ ಇನ್ನ ನಾಲ್ಕೈದು ದಿನ ಅಲ್ಲೇ ಇರ್ತಾನಂತ.
ಹೌದಾ.
ಹ್ಮ್ ಹ್ಮ ಹೋಗ ಹೋಗ್ಬೇಡ ಅಂತ ಹೇಳಿದ್ವಿ ಇಲ್ಲಿ ಬರೀ. ಪಾಠ ಮಾಡ್ತಾರ ಕಾಲೇಜ್ನಾಗ ಮಿಸ್ ಮಾಡ ಮಿಸ್ ಆಗತ್ತಾ ಹೋಗ್ಬೇಡ ಅಂತ ಹೇಳಿದ್ವಿ. ಅಂತ ಹೋಗೋಣ ಕಾಲೇಜ್ ಕಾಲೇಜ್ ನದ ಯೋಗ ಆಯ್ತು ಯೋಗ ಸಲುವಾಗಿ.
ಹ್ಮ್ ಹ್ಮ್ ಇಪ್ಪತ್ತ ಒಂದನೇ ತಾರೀಕು ಆಯ್ತಲ್ಲ.
ಹೌದಲ್ಲ ಇಪ್ಪತ್ ಒಂದೇ ತಾರೀಕು.
ಹಾ ಇಪ್ಪತು ಒಂದಕ್ಕ.
ಮತ್ತೆ ಇವ್ರು ಓದಾಕತಿರಲ್ಲ ಬರೀ ಯೋಗದಲ್ಲ.
ಹ್ಮ್
ದೋಡ್ದಾಗ ಆಚರಿಸುತ್ತಾರೆ.
ಅವ್ರ ಚಿಕಿತ್ಸೆಒಟ. ಇದು ಗುಳಗಿ ಔಷಧದ ಮೇಲೆ ಏನು ಇರೋದ ಇಲ್ಲ ಗೊತ್ತಾ ನಿನಗ.
ಹ್ಮ್.
ಯಾವ ರೋಗಿ ಬಂದ್ರ್ನು ಬರೀ ಯೋಗದಿಂದ.
ಹ್ಮ್
ಊಟದಿಂದ.
ಹ್ಮ ಹ್ಮ ಹ್ಮ್
ಊಟ ಕರೆಕ್ಟ್ ಟೈಮ್ ಟೈಮ್ ಮಾಡೋದು ಯೋಗ ಮಾಡೋದು. ನಿದ್ದಿ ಮಾಡೋದು ಒಬ್ಬರೇ ಹಾ. ಬರೀ ಅದೇ
ನೀನ್ ಇದು ಇಂಜೆಕ್ಷನ್ ತಗೊಂಡ ಇದ್ರು ವಿಟಮಿನ್ಸ್.
ಹ ತಗೊಂಡಿಲ್ಲ ನಮ ತಮ್ಮನ್ ಕೇಳಿದೆ. ಎಲ್ಲಾ ಏನು ಬೇಡ ಚುಜಿಗಿಜಿ ಏನು ಬೇಡ. ಇದ ಯೋಗ ಊಟದಿಂದನ ಸರಿ ಮಾಡೋಣ ಅಂತ ಅಂತ ಹೇಳಿದ. ಈಗ ಅದ್ನ ಪಾಲಿಸ್ಬೇಕು.
ಪಾಲಿಸು ಪಾಲಿಸು.
ಕರೆಕ್ಟ್ ಸಮ ಸಮಯಕ್ಕೆ ಊಟ ಮಾಡಿ
ಹ್ಮ ಊಟ ಕರೆಕ್ಟ್ ಮಾಡಿ ಸ್ವಲ್ಪ ಎಕ್ಸರ್ಸೈಜ್ ಇದೆ ಯೋಗಾಸನ ಮಾಡಿ.
ಹ್ಮ್
ಸ್ವಲ್ಪ ಹೊರಗಿನಿಂದ ತಿನ್ನೋದು ಕಮ್ಮಿ ಮಾಡಿ.
ಹೊರಗಿಂದು ಇವಾಗೇನು ತಿನ್ನೋದೋ ಇಲ್ಲ ಬಿಟ್ಟುಬಿಟ್ಟಿದ್ನಿ.
ಬಹಳ ದಿನ ಆಯ್ತು.
ಅಂದ್ರರು ಇನ್ನ ಏನು
ಅದೇ.
ಹ್ಮ್.
ಬೇಕಲ್ಲ ಎಲ್ಲದುಕ್ಕೂ.
ಹ್ಮ್
ಹ ಒಂದೆ ಸಲಿಗೆ. ಜ್ವರ ಕೆಮ್ಮ ಆದ್ರ ಆರಾಮ ಆಗತ್ತ ಒಳಗಿಂದ ಎಲ್ಲಾ. ರಕ್ತ ಕಣಗಳು ಸರಿ ಹೋಗ್ಬೇಕಂತಂದ್ರ ಬಾಳ ಸಮಯತಗತ್ತ.
ಹ್ಮ್ ಒಂದ್ಸರೆ ಇನ್ನೊಂದ್ಸರೆ ವೈದ್ಯರ ಕಡೆ ಹೋಗಿ ಚೆನ್ನಾಗಿ ತೋರಿಸಿ. ಇನ್ನೊಂದು ಸ್ವಲ್ಪ ಏನೇನು ಯೋಗಾಸನ ಮಾಡ್ಬೇಕು ಎಲ್ಲಾ. ಕೇಳಿ ಏನ್ ಏನೇನ್ ಆಹಾರ ತಿನ್ಬೇಕು ಕೇಳ.
ಮತ್ತೆನ್ ಎಲ್ಲಾ ಆರಮ್ ಅದಿಯಲ್ಲ ಮನೆಯಾಗ ಎಲ್ಲಾ ಆರಮ್ ಅದಲ್ಲ.
ಹ್ಮ್ ಆರಾಮ್.
ಅಣ್ಣರ್.
ಆರಾಮ ಅದಿವಿ.
ಹ್ಮ್
ನಿಮ್ಮ ಇವರೆಲ್ಲದಾರ ಮತ್ತ ನಿಮ್ ಕಾಕಾ.
ನಮ್ ಕಾಕರು ಇಲ್ಲೆ ಇರ್ತಾರ ವಾರಕ್ಕ ಒಂದ್ಸಲ ಹುಬ್ಬ್ಳಿಗ್ ಹೋಕ್ಕಾರ.
ಹ್ಮ್
ಹ್ಮ
ಉಲ್ದಿ ಟೈಮ್ನಾಗೆಲ್ಲ ಎಲ್ಲೇ ಇರ್ತಾರೇನ.
ವಾರಕ್ ಐದ್ ದಿನನು ಇಲ್ಲೇ ಇರ್ತಾರ ಶನಿವಾರ ಐತರ್ ಅಷ್ಟೇ ಹುಬ್ಬ್ಳಿಗ್ ಹೊಕ್ಕಾರ.
ಹ್ಮ್ ಹ್ಮ್ ಹ್ಮ ಪವನ್.
ಪವನ್ ಇಲ್ಲೆ ಅದಾನ ನಿನ್ನೆ ನಿನ್ನೆ ಅನ್ಸತ್ ನೋಡ ಕಾಲೇಜ್. ಆಗಸ್ಟ್ ಜೂನ್ ಓದಿಲ್ಲ.
ಹ್ಮ್ ಸರಿ ತಗೋ. ಹಲೋ ಹಾ ಹಾ ಸರಿ ಸರಿ. ಹ್ಮ ಸರಿ ಸರಿ.